ಹಲೋ ಹಲೋ ಆರಾಮ ಅರಂಲ್ಲ ಹ್ಮ್ ನಿ ಮಾಡಚ
ಏನಲ್ಲ ಸುಮ್ಮ ಮಕೊಂಡಿದ್ದ ನೋಡಪಾ ಊಟ ಆಯ್ತ್ ನೊಂಡ ನ್ ಸಂಂಗ
ಹದಾಗೆ ತಪ್ಪ ಹ ಕ ಪಾತಿಿ ಪಡ್ಲ
ಹಾ
ಅನ್ನ ಸಾರ ಇವತ್ತು ಕೊಟ್ಟ ನೋಡಪ್ಪ
ಹ್ಮ್ ಹ್ಮ್ ಹ್ಮ್
ಹ್ಮ್ ನಿಮಗ ಪಲ್ಲೇ ಒಂದು ಉರುಳಿ ಕಳತ್ತು ಇನ್ನೊಂದು ಸೌಂತ್ಯಿಕ ಕೈ ಪರ್ಯ ಇತ್ತು ಚಲೋ ಮಾಡಿದರದ ನೊಂದ ಯಾಕ ಇತ್ತ ಆದ್ರೂ ಹೋಗುದಿರ್ ಪೌಟ
ಹೋಗಲ್ಲ ಹಗೆ ಸೋಡ ಹೋಗಿತಾರ ಬರಿೀ ಸೋಡಾ ಎಲ್ಲ
ಹ್ಮ್ ಹ್ಮ್ ಓ ಮಧ್ಯಾಹ್ನ ಚಪಾತಿ ಮಾಡಟ ಪ್ಪ ಅಲ್ಲಿ ಪಾಳ
ಕಖರ ಕರ
ಹ್ಮ
ಆ ಪಾಳ ಹಚ್ಚಿದ್ರು ಸಿಗ್ತಾವ ಎಲ್ಲ ಏನು ಅ ಇವು ಸೆಕಂಡ್ ಇಯರ್ದವರು ತಡ್ ಇಯರ್ದವ್ ಬಂತ ಉರಾಷ್ಟ್ರಪತಿ
ಏ್ ಅವ್ರ ಬಂದ ತೊಂಬ್ಬಿಡ್ತಾರಪ್ಪ ನಮ್ಗ ಏನ್ ಸಿಗುದೇ ಇಲ್ಲ ಅದಕ್ಕೆ ನಾವು ಬರೇ ಅನ್ನ ಸಾಂಬಾರು ಹೋಗಿಡ್ತೇೋ
ಹ್ಮ್ ಲೈನ್ ಚುಪ್ಪಗ ಏನಾಯಯ್ತದು
ತರ ನಾವು ಫಸ್ಟ್ ನಾವು ಪ್ರಥಮ ವರ್ಷದ ಹಿಂಗೆ ಮಾಡ ನಮಗೂ ಸಿಕ್ಕಿಲ್ಲ ನಾವು ರೈಸ ಉಂಡ್ ಹೋಗಿವವಿ ಇದು ಅನ್ನ ಅನ್ನ್ಣ ತಿಿಂದಿ
ಹಾ ಹಾ ಹಾ ಹಾ ಹ ಹಾನ್ನತ್ತಿಂದ ಹಾ
ಹಂಗ ಹವತರಪ್ಪ ಏನ್ ಮಾಡ್ತೀವಿ ನಾವು ಅದ ಅದಕೆ ಅನ್ನ ಸಾಂಬಾರ್ ತಿಿಂದ ಬಂದ್ಬಿಡ್ತಿ
ಹಾ ಹಾ ನ್ ಮಾಡಕ್ ಬರ್ಲ ಇಗ ನಾಷ್ಟಿಕ ಏನನ್ ಕೊಡತಾರ ಸಂಗು
ಕೊಡ್ತಾರ ಒಗರ್ನಿ ಮಂಗಳ ಮಂಗಳಾರ
ಹ್ಮ್ ಹ್ಮ್
ಬುಧವಾರ ಏನ ಐತಿ ಏ ಇದು ಮಾಡತಾರ ಅವಲಕ್ಕಿ ಪಾಪಡಿ ಹ್ಮ ಹ್ಮ್ ಪಾಪಡಿಗ್ ಮಾಡಕೊಡ್ತಾರ ಅವಲಕ್ಕಿ ಮಾಡ್ದಟ್ ಕೊಡ್ತಾರ
ಹಾ ಹಾ ಹಾ ಇದು ಮದ್ಲಿಗ್ ಬಂದಾಗ ಸುಸ್ಲಾ ಕೂಡ ಬಜಿ ಕೊಡ್ತಿದ್ರತ್ಲಾ
ಹೌದ ಹೌದು ಹೌ ಬಜಿ ಕೊಡ್ತಿದ್ರು ಈಗ ಯಾಕ ಬಂದ್ ಮಾಡ್ಯಾರಪ್ಪಾ
ಹಾ ಹಾ ಹಂಗೆ ಅಷ್ಟಿಗೆ ಸ್ವಲ್ಪ ಆಶೆ ಹೊಟ್ಟ ಆಶೆ ಹಚಸ್ತಾರ ಹುಡುಗರ್ಬದಾಗ ಮನೆ ಮನ್ಯಾಗ ಏನ್ ಹೇಳ್ಬೇಕಂದ್ರ ಏ ಚಲೋ ಕೊಡ್ತಾರ ಊಟ ಅಂತ ಹೇಳ್ಬಕ್ಲಾ
ಹೌದೌದು ಹೌದು
ಕಡೆ ಬಾಳಿಕೆ ಕೊಟ್ಟಿದರು ನೋಡ್ ಒಂದ್ ಒಂದ್ ತಿಂಗಳು ಬಾಳಿಕೆ ಕೊಟ್ಟಿದ ಅದ ಬಾಳಿಕೆ ಕೊಡರುೂ ಣ ಬಾಿಕ ನು ಇಲ್ಲ ಏನ್ಲ್ಲ ನಡ್ರರು ದುದ್ದ ಬಿ ಬಿಟ್ರು ಬಂದ್ಯ ಮಾಡ
ಹೌದೌದು ಹ್ಮ್
ತಂಗು
ಮತ್ತ ಶುಕ್ರಾರ ರೈಸ್
ಹಾ
ಮತ್ತೆ ಗುರುವವಾರ ಆಯಸ ಶುಕ್ರವಾರ ಉಪ್ಪಿಟಾ ಸಿರಾ
ಪುಳಿ ವಗರ ಕುೂಡಲ್ಲ
ಶನಿವಾರ್ ಪುಳಗರೆ ಕೊಡತ
ಹ್ಮ್ ಆಯ್ತಾರು ದಿವಸ
ತರದೋಸ ಏನಐತಿ ಬಿಸಿ ಬಿಸಿಬಳೆ ಭಾತ ಶೇವಾ ಹ ಶೇವಾ ಕೊಣ ತರ ಹ್ಮ ಮ ಅದೇ ನೋಟ್ಟ ಅದೇ ಅದೇ ಅದೇ ಅದೇ ಚಪಾತಿ ಆಡ್ತರ ಪಲ್ಲೇ ಮೊಸೂರ ಅದು ಮೊಸೂರ ಬರೀ ನೀರ ಇರ್ತದಪ್ಪಾ ಹ್ಮ್ ಏ ಮಜ್ಜಗನ್ ಮಜ್ಜ ಜಗ
ಮಜಗನು ಹ ಒಟ್ಟೆ ನೀರು
ಹ್ಮ್ ಅಟ್ಟ ನೀರ್ ನೀರ್ತ
ಹಾ ಹಾ ಹ
ಕುಡುವರ ಆವ ಕುಡತ
ಹ್ಮ್ ಅವೇ ಮತ್ತೆ ಏನ್ ಮಾಡುದು ಸ್ವಲ್ಪ್ ತಂಪ ಮ ಈ ಬ್ಯಾಸಿಂದ ಬಿಸಿಲ್ ಬಾಳಳ ತಂಪ ಆಯ್ಲತ್ ಅದೇ ಮೊರು ಕುಡಿತಾರ ಮೊರ್ ಅನ್ಕೊಂಡ್ ತಾನ ಹುಡುಗರು ನ ಮಾಡಕ್ ಬರ್ಲ್ಲ
ಸಂತು ಏನ್ವತ್ತೆ ಎಂಟೊಮಾಲಜಿ ಕ್ಲಾಸ್ ನಾಗ ಏಪಾ
ಏನ್ ಮಾಡಕ್ ಬರ್ಲ ಅದ ಸಿಗತಿರ್ಲಲ್ ಪಾಪ ಒಂದ್ ನಾಕೈತೆ ಒ ತಿಂತ್ಯಾಮ ಮನಸಲತದ ಸರಿ ಇಲ್ಲ ಕೊಂಡ ಗತ್ ಬಂದು ಗಪತ್ಲೆ ಬಂದು ಸು ಬಾ ಕೂತಿದ್ದ ಪಟಕ ನಾ ಸಮಮ್ಮ ಕೈ ಹೊಡೆದೆ ಅವ ಕೈ ಹೊಡಷ್ಟಿಗೆ ಬ ಕ ಪಟಕನ ಪೋನಿಸ್ಕೊಂಡು ಹೋಗ್ಬಿಟ್ಟಪ್ಪ ಯನ್ ಮಾಡಕ್ ಬರ್ಲ್ಲ ಇಟ್ಟ ಆಯ್ತು ಕತಿ ಆಯ್ತು ಅವನ್ ಮುಗಿತ್ತು ಈ ಸ್ವಲ್ಪ ಪಾ ಒಂದಗ ರಾಧಾ ಕೃಷ್ಣ ಕತ್ತಿ ಮುಗಿಯತು ಈಗ ಎ ಬಿ ಪಾರ್ಟ್ ಒನ್ ಟ ಮುಗ ಲಾಸ್ಟ್ ಕತಿ ಕನ್ಕ್ಲೂಷನ್ ಹ ಅಂದ್ರೆ ಹಳ್ತ ಕೇಳ ಇದೆಲ್ಲಾ ಆಯ್ತು ಹಾರ ಹಾಕದ ಎಲ್ಲ ಆಕ್ದ ಆವಾ ಅವ್ನ ಹಾಸ್ಟಲ್ಕೋದ ಇಕಿ ಇಕಿ ಹಾಸ್ಟಲ್ಕೋದ
ಹ್ಮ್
ಅಕ್ಕಿ ಏನ್ ಮಾಡಾಳ ಏ ಲವರ್ ಅಲ್ಲ ಮಹಾಲಕ್ಷ್ಮಿ
ಹ ಪ್ರೇ ಪ್ರೇಮಿಗಳು
ಹಾ ಪ್ರೇಮಿಗಳಲ್ಲ ಏನ್ಗೆಲ್ವಾ ಅಕೀ ಹೋಗಿ ಶಂದ ಅಕೀ ಹೇಳ್ಬಟ್ಳ ಹಿಂಗಿಂಗ ಮಾಡ ನೋಡು ಹುತ್ತುಸ್ಗ್ಯಾಪ್ಲೈ ಮಾಡ್ಯಾನೋಡು ನಿಮ ಇವ ಹಂಗ ಹಿಂಗ ಅಂದ್ ಬಿಟ್ಟಳು ಅಕಿಗ್ ಬಂದ ಆ ಕೀ ಏನ್ ಮಾಡ್ಯಾಳ ಹ್ಮ ಇವ್ನು ಇವ್ನು ಬೀ ಪೀ ಪ್ರೇಮಿ ಪ್ರೇಮಿಕಾವರು ಅಕಿ ಫೋನಚ್ಬಿಟ್ಠಳ ಹ ಇವ ಬಿ ಅವ್ರಿಗೆಫೋನ್ ಚಳ ಬೆಳಗ್ ಮ್ಯಾಗ ಮ್ಯಾಗ ನಿ ತಾರೋರು ಅವ್ರು ವಸ್ತಿ
ಹಾ ಬಿಜ್ನೆಸ್ಮ್ಯನ್ ಶರತ ಹ್ಮ ಹ್ಮ ಹ್ಮ
ಏನದ ಇದ್ದಿದ್ದ ಎಲ್ಲ ಹೇಳ್ಬಿಟ್ಟ್ಳ ಹಾಂಗ್ಯಾಕ್ ಮಾಡಿಯೋ ಹಿಂಗ್ಯಾಕ್ ಹಂಗೆ ಅದು
ಹಾ ಹಾ
ಹಂಗ್ಯಾಕ್ ಹಿಂಗ್ಯಾಕ್ ನ ಆಯತ್ತುಗೊ ಅಕ್ಕೆಲ್ಲಾ ಕೊಡತ್ತೆ ಇವಾ ಶರತ್ ಬಿಸ್ನೆಸ್ ಅವ್ರ ಹೇಳ್ಯಾರ್ ಬಿಸ್ನೆಸ್ ಮ್ಯಾನ್ ಶರತ್ ಅವ್ರ ಏನ ಕೊಡತನಾನ ಅಕಿ ಹ ಕೊಟಾಳಪ್ಪ ಅಕೇನ ಅಂದಳ ನೀ ಯಾಕ ಹಿಂಗ ಮಾಡಿದೋ ಹಂಗ ಹಿಂಗ ಅಂತಕಿ ಬೈ್ದಾಳ ಮತ್ ಬೈ್ದಾಳ ಇವ ಬಿಸ್ನೆಸ್ ಮ್ಯಾನ್ ಶರತ್ ಅವರು ತಮ್ಮ್ ಶರತ್ ಬುದ್ಧಿಿ ತೋರ್ಷರ ಹ್ಮ ಏನಂತಾರ ನಾ ಏನ್ ಮಾಡಿಲ್ಲ ಹಂಗ ದ ಸಾರ್ ನಿನ್ ಮ್ಯಾಲ ಹಾಕಿಲ್ಲಾ ಹಂಗ ಹಿಂಗನಣ ಅಕಿ ಬೈದಳ ಪ ಅಕಿನು ಬೈ್ದಾಳ ಇವ್ನು ಬೈ್ದಾಳ ನಾ ಏನ್ ಮಾಡಿಲ್ಲೆ ಹಂಗೆ ಹಿಂಗೇ ಅಂತ ಅವನು ಸ್ವಲ್ಪ ಹುಡುಗಿಯರ ಭಾಷೆದ ಮಾತಾಡ್ಯಾನ ಬಿಸ್ನೆಸ್ ಮ್ಯಾನ್ ಶರತ್ ಹ್ಮ್ ಮತ್ತ ಆಗಣ ಆಯ್ತು ಎರಡು ಎರಡು ಹತ್ತಕಸದ ಬೆದರ್ಶಣ ನೀಬ್ಬ ಬಗ್ಗೆ ಬೆದರ್ಶಾಣಕ್ಕೆೀಗೆ ಇದು ಏನಾಗ ಮಲ್ಲಮ್ಮ ಶಿರಸ್ ತಗೊಂಡು ಸೀನಿಯರ್ ಗಳಿಗೆ ಹೇಳಳ ಸೆಕೆಂಡರ್ ಸೀನಿಯರ್ ಗೋಲ್ಡ್ ಹ ಅಭಿಷೇಕ್ ಜಾನ್ಂತೆ ಇಲ್ಲಲ್ಲ ಅಭಿಷೇಕ್ ಜಾನತೆ ನ ಲವರ್ ಬ್ಬ ಮುಸಲ್ರ ಆ ಅಭಿಷಕ್ ನಿಜ ಅಂತ ಹ್ಮ್ ಗೆಳತಿ ಗೆಳತಿ ಈ ಪ್ರೇಮಿಕ ಕಾಂತ ಇದು ಇಬರುೂ ಈಗ ಮಾತಾಡತ್ನಾಗ ಕೇಳಸಕೋಣನು ಅಭಿಷೇಕ್ ಜಾಂತ ಅಂದ್ರ ನ್ ಲವರ ಬಗ್ನ ಎಕ್ಸ್ ಈಗ ಬಲ್ಲಮ್ಮನ ಯಾಕ್ಸ ಚೊಕೋ ಬಕ್ನ ಆಗ ಇಬ್ಬರು ಮಾತ್ರ ತಡ ಗಪ್ ಚುಿ ಕೆಳನು ಅಭಿಷೇೇಕ ಜಂತೆ ಹ ಮಾಡ ಸೆಕೆಂಡ್ ಇಯರ್ದಾಗ ಅಲ್ಲ ಅಬ್ಬಿಸಬುಟ್ಟನ್ ಭಾಗ್ಯ ಇಂತದ್ ಮಾಡ್ಯನ ಕೈಮೆ ಸಾರ್ ಚಲಾನ ಆಕೆಮ್ಮ ನಮ್ಮ ಕೈವಾಗ ಸಾರ್ ಚಲನ ಅದು ಚಲನ ಇದದು ಚಲನ ಕೇಳಾರ ಎಲ್ಲಾ ಕಡೆ ಎಬ್ಸನ್ ಸೆಕೆಂಡ್ ಇಯರ್ ಈಗ ಬಂದ ಬಂದರ ಎ ಬಗೆ ಸಾರ್ ಆಕ್ಚುಲಿ ಕೈ ಮ ಸಾರ್ಕ್ಚು ಲ ಸಾರ್ಕ್ಚ್ಚಿಲಿ ಆಕೋ ಅಂಗ ಅಂಗ ಅ ತಲ್ಲಿಖೂಬ ತಿಂತಾರ ಕಂಡಪಟ್ಟ ತಿಿಂದರು ತಿಾರ ಊಬ ತಿಿಂದಾರ ಆಮ ನ್ ಮಾಡಣ ಹಂಗಿಲ್ರಿ ಸಾರ್ ಕೈ ಹಾಕ ಚಲಲ್ರರಿ ಅಲ್ ಸಾರ್ ಸೈಡ್ಿಗೆ ಹಾಕನ್ರಿ ಹಂಗ ಹೆಂಗ ಹೆಂಗ ಹೆಂಗ ಮಾಡ್ಕಸಿಂದ ದಬ್ಬಿಟ್ಟ
ಹಾ ಹಾ
ಹ್ಮ್ ಆಯ್ತಾಯಯ್ತ ಈ ಕತಿ ಮುಗೀತ ಎಲ್ಲಾರ ಕತಿ ಅರ್ಧಕ್ಕೆ ಮುಗಿಯಕತ್ತವ ಇಾ ಯಾಕಂದ್ರ ನಾಕಕ್ ವರ್ಷ ಮುಗೋಣ ಕಂಪ್ಲೀಟ್ ಆ ಕತೀವಿಲ್ಲ
ಹೌದೌದೌದು ಮತ್ತೆ ಈಗ ಸ್ಟಾರ್ಟ್ ಆಗಿ್ಟಾ ಈಗ ಈಗ ಸ್ಟಾರ್ಟ್ ಆಗಿರ್ತವಲ್ಲ ಹ್ಮ್ ಹ್ಮ್ ಹ್ಮ್ ಯಾಕಂದ್ರೆ ಅವ್ರು ಮಾಡಿದ್ ಅವ್ರು ಮಾಡಿದ್ದು ನಮಗ್ ಗೊತ್ತಿರಲ್ಲ
ಹಾ ಈಗ ರಾಧಾಕೃಷ್ಣ ಕಥೆ ಅಲ್ಲಿಗೆ ಹಾ ಹಾ
ತಿಳಿತೋಟ ಬರಿ ಪಟ್ ಪಟ್
ಹ್ಮ್ ರಾಧಾಕೃಷ್ಣ ಕತೆ ಆತ ಹೇ ತೊ ಮತ್ತ ಎಂಬಿ ಎಂಬಿ
ಎಮ ಬಿ ಎಮ ಬಿ ನು ಮುಗಿತು
ಮುಗಿತು ಯಾಡು ಅಂತ್ರು ಮುಗುದುವು ಇನಾ ಯಾಡ್ ಪಾಠ ಅದಾವ ಇನಾ ಯಾಡಪ ಪಾಡಲ್ಲ ಇನಾ ಎರಡ ಹೇ ಇನಾ ಮೂರು ಮಂದಿದ ಅದ ಕತಿ
ಹೂ ಹೂ ಇನಾ
ಹ ಊರ್ ಮಂದಿ ಕತಿ ಅದ ಅದುಏನ ಬರ್ತಾ ಬರ್ತಾ ಫಹಾ ಆತಾವ ರಿವೇಲ್ ಆತಾವು ಅಂದ್ರ ಹೇಳ್ಬಿಡ್ತೇವ್ ಕತಿ ಅವು ಹೂ ಆರಾಮ ಅದಿಯಲ್ಲ
ಆರಾಮ ಇನಿ ಪಾ ನೀನು ಆರಾಮ ಲಾ ಹೂ ಹೂ ಮಾತ್ ಮತ್ತ್ ಏನ್ ಸುಟಿ ಗೀಟಿ ಕೊಟ್ಟಿಲ್ಲ
ಏನ್ ಸೂಟಿ ಅಪ್ಪಾ ಒಬ್ಬ ಸರ್ ಅದಾನ ಇಲ್ಲಿ ಡಿ ಕೆ ಪಾಟೀಲ್ ಅಂತ ಏನ್ ಸೂಟಿನ ಕೊಡಲ್ಲಗ್ಯಾನ ಏನು ಕೊಡಲ್ಲಗ್ಯಾನ ಒಟ್ಟ ಹುಡುಗರಿಗೆ ಹುಚ್ಚ್ ಮಾಡುದು ಕೋಶನ್ ಅವನೇ ಹೇಳುದು ಆನ್ಸರ್ ಅವನೇ ಹೇಳುದು ಈಗ ಈ ಹುಡುಗರು ಆನ್ಸರ್ ಹೇಳ್ತಾರ ನೋಡು ಈ ಹುಡುಗರು ಆನ್ಸರ್ ಹೇಳ್ತಾರ ನೋಡು ಕರೆಕ್ಟ್ ಆನ್ಸರ್ ಹೇಳಿರ್ತಾರ ಅಂದ್ರರು ನಂದೇ ಕೈ ದ್ವಾಡದು ಅನ್ನೋದು ವಾ ನಂದ ಕೈಯ ಮೇಲ ಅನ್ನೋದು ಏ ತಪ್ಪೋದು ತಪ್ಪವ ನಾನೇ ಆನ್ಸರ್ ಹೇಳ್ತೇನಿ ನಂದೇನ್ ನಾ ಏನ್ ಬರೀತೀನಿ ಅದೇ ಆನ್ಸರ್ ಹಂಗ ತಲಿ ಅವಂದು ಈ ಪಾಪ ಮನ್ನೆಯ ಪಿಟಿ ಸರ್ ಏನಂದಾರ, - ಚಿಕ್ಕ ಮಂಗಳೂರು, ಮಂಗಳೂರು ಅಂತಾರ ಅದೆ ಇಡದು ಕಾಡಿಸ್ಯಾನ ಪಾಪ ಪಿಟಿ ಸರ್ ಗಿ. ಹೂ, - ಅವ್ರೇನ್ ಕೇಳಿದ್ರು ಅತಿ, ಅತಿ- ಕಡಿಮೆ ಗಿಡಗಳು. - ಹೊಂದಿದ್ದುವ. ಆಹ್ ಜಿಲ್ಲೆ ಯಾವುದು ಅರಣ್ಯ, ಅರಣ್ಯ, ಕಡಿಮೆ ಅರಣ್ಯ ಅಥವಾ ಗಿಡ ಹೊಂದಿರುವ ಜಿಲ್ಲೆ ಯಾವುದು. ಅದು ಹಾ, ಸರಿಯಾದ ಉತ್ತರ ಬಿಜಾ- ಅಪರಾಧ ಈ ಪಿ ಟಿ ಸರ್ ಸ್ವಲ್ಪ ಹಗವ್ ಮಾಡೋರು. ಪಿ ಟಿ ಸರ್ ಸ್ವಲ್ಪ ಹಗವ್ ಮಾಡೋರು. ಅವರು ಏನಂತರ ಡೈರೆಕ್ಟ್- ಹ್ಮ್, ಅದಕ್ಕ ಏನಂದಾರ ಚಿಕ್ಕಮಂಗ್ಳೂರ, ಮಂಗಳೂರು ಏನ್ ಏನೇನೋ ಸುಳ್ಸಿಕ್ಕಿದ್ ಉತ್ತರ ಕನ್ನಡ ಏನೇನೋ,,, - ಅಸರ್ ಕೆಳ್ಸ್ಕೊಂಡನ ಅದ ಕೆಳ್ಸ್ಕೊಂಡ ಅದೇ ಬೈದ್ಬಿಟ್ಟಾನ. -ಹಾ ಬೈದ ಇಷ್ಟ ಆಗ್ಯದ್ ನೋಡ ಕತಿ. ಅವ್ರ್ದು ಕತಿ ಮುಂದ ಬರ್ತಾ ಇರ್ತದ. ಅದ್ಕ ಸುಮ್ ಇಡ್ಲಿ ಹಾ,,